ಹಲೋ
ಹಲೋ
ಹಲೋ ಕೇಳಳ್ಲ್ಲ ಬಸ
ಹಾ ಕೇಳ್ತದೆ ಪ್ರಭು
ಹ ಹಾ ಮತ್ತೆ ಊಟ ಆಯ್ತಪಾ
ಆಯ್ತ್ ಪ್ರಭೋ ನಿಂದ
ನಂದಾಯ್ತ್ ನೋಡ ಹ್ಮ್ ಏನು ಇದು ರೊಟ್ಟಿ ಪಲ್ಯ ಅನ್ನ ಸಾಂಬಾರು
ಬಸಿಲ್ ಇದ್ಯಾಾ
ಹ್ಮ್ ಪಿಜಲ್ಲೇನೆ ನೀ ಎಲ್ಲಿದ್ದೀ
ಹ್ಮ್ ನಾನು ಪಿಿಸಿದು
ಈಗಿಲ್ಲಿದೆ
ಹ್ಮ್
ಕೆಲ್ಸಕ್ ಹೋಗಿಿಲ್ಲ ಇವತ್ತಾ
ಎಲ್ಸುತ್ತಾ ಹೋಗ್ ಬಂದೆ ಇವತ್ತ
ಹ್ಮ ಎಷ್ಟು ದುಡ್ಡ ದೀಪ ಆಯ್ತಾ
ಇವ ತನ್ನೆ ಹ್ಣುಡ್ದ ನೋಡ
ನ್ೂ್ರ ಎಲ್ಲಾ ಖರ್ಚು ತಗ್ಯದು
ಹಾ
ಯ ಎಲ್ಲ ಖರ್ಚು ತಗದಾ
ಹಾ ಖರ್ಚು ತಗದು ಒಂದ್ ಎಂಟನೂರು
ಎಂಟನೂರ ಹ್ಮ್ ಹ್ಮ್ ಹೆಚ್ಚ ಮಾಡ್ಬೋದ ನಂಗೆ ಎಲ್ಲ
ಹಾ ಹೆಚ್ಚನ್ ಮಾಡ್ಬೋದು
ಹ್ಮ್
ನಾ ಬೇಡ ಅಂತ ಬಿಟ್ಟೆ
ಹ್ಮ್ ಹಾ
ಎಷ್ಟು ಕೊಡ್ತಿವಿ ಪಿ ಜಿ ಇರೊಕ್ಕ
ಪ ಜಿಗೆ ಈ ತಿಂಗಳಿಗೆ ಆ ಸಾವಿರ ರೂಪಾಯಿ ಬರ್ತ ನೋಡಡ್ ಬೇ
ತಿೆಗ್ಗಳಿಗೆ ಆಸಾರ
ಹ್ಮ್
ನಮ್ ತಲ್ಲಿಿ ನಾಲ್ಕವರ್ ಸರ್ ಐತೆತಿ
ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ಫೆಸಿಲಿಟಿ ಬಾಳ ಇದೆ ಅಲ್ ಏನೇನಂದ್ರ ಮುಂಜಾನೇ ಬೆಳಿಗ್ಗೆ ಹಾಲು ಕೊಡ್ತಾರ
ಹಾ
ಒಂಬತ್ತು ಗಂಟೆಗೆ ನಾಸ್ತ ಟಿಫೆನ್ ಮೂರ್ ತರ ಟಿಫೆನ್ ಕೊಡ್ತಾರ
ಹಾ
ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಮಧ್ಯಾಹ್ನ ರೊಟ್ಟಿ ಪಲ್ಯೆ
ಹಾ
ಅನ್ನ ಸಾಂಬಾರು ಮಜ್ಜಿಗೆ ಮೊಸೂರು ಚಿಕ್ ಚಿಕನ್ ಚಿಕನ್ ಸಂಡೆ ಕೊಡ್ತಾರ
ಹ್ಮ
ಹ್ಮ
ಹ್ಮ್ಮ್ ಆರಗೋಮನ್ನು ಮೇನ
ಹಾ ವಾರಕ್ಕ ಒಮ್ಮ ಚಿಕನ ಇಲ್ಲ ವಾರಕ್ಕ ಒಂದೆ ಬೇರೆ ನಡು ಆಡ್ಬಾರ ತತ್ತಿ ಕೊಡ್ತಾರ ಶುಕ್ರ ಕಮ್ಮಿ ಸ್ವೀಟ್ ಹಾತಾರ
ಹಾ
ಅಂತ ಮತ್ತೇಏನೇನ್ ಫೆಸಿಲಿಟಿ ಅದಂದ್ರೆ ಬಟ್ಟಿ ಮಿಷಿನ್ ಅದ ಅವ್ರ ಬಲ್ಲಿಿ
ಹಾ
ಬಟ್ಟ ವಾಶ್ ಮಾಡ್ಕೊಡ್ತಾರ
ಹಾ
ಹ್ಮ್ ವೈಫೈ ವೈಫೈ ಇದ ಅದ
ಹ್ಮ
ಸಲಿಟಿಯ ಅದ
ಹಾ
ಹ್ಮ್ ಮತ್ತೆ ಲ್ಯಾಪ್ಟಾಪ್ ರೂಮ್ಗ ಒಂದೊಂದು ಚೆನ್ನಾಗಿದೆ ಫೆಸಿಲಿಟೀಲಿ
ಹ್ಮ
ಅಂದ್ರೆಮ್ ನಾಲ್ಕ್ ಸರ್ ನಿಮ್ಗೆ ಏನ ೆಸಿಲಿಟಿ ಅಾ
ನಮ್ಗೂ ಅದೇ ತರ ಸೇಮ್ ಆದ್ರೆ
ಹ್ಮ್
ಇಲ್ಲಿ ಚಪಾತಿಗೀಪಾತಿ ಇಲ್ಲ
ಹ್ಮ್ ಹ್ಮ್
ಅನ್ನ ಸಾಂಬಾರು ಪಲ್ಯ ರಾಗಿ ಮದ್ದನ ಕೊೂಡಲ್ಲ ನಮ್ಮ ಹತ್ರ
ಹ್ಮ್ ಹ್ಮ್
ಇವಾಗ ಒಂದ್ ಗ್ಯಾಸ್ ಬಂದ್ ಆಗಿದೆಲ್ಲ
ಹೌದೌದು
ಹಾ ಅದು ಕೊಡ
ಹ್ಮ್ ಹ್ಮ್ ಹಾ ಇದು ಊಟ ಆಯ್ತಪ್ಪ ಇದು ಬಿ ಎ ಮಾಡಿದ್ದೇವ ಕಂಪ್ಲೀಟ್ ಆಯ್ತಾ ನಿ್ದು
ಇನ್ನ ಇಲ್ಲ ಇನ್ನೊ ಒಂದ್ ವರ್ಷ
ನೊಂದು ವರ್ಷ ಆದ
ಹ್ಮ
ಹ್ಮ ಹ್ಮ್ ಇವಾಗ ಡ್ರಾಪ್ ಔಟ್ ಮಾಡಿದೆ ನ ನೀ ಹಂಗೆ ಓದ್ತಿದಯ ರೆಗ್ಯುಲರ್
ವಾಪ್ ಔಟ್ ಮಾಡಿದಿ
ಡ್ರಾಪೋಟ್ ಮಾಡಿ.
ಹಾ
ಹ್ಮ ಹ್ಮ್ ಹ್ಮ್ ಏನ್ ಕಾಂಪಿಟೇಟಿವ್ ಮನೆ ಗಂಗೆ ನೈಟ್.
ಹಾ ಹಓದ್ಬೇಕು.
ಹ್ಮ್ ಏನು ಪೊಲೀಸ್ ಪಿ ಎಸ್ ಐ.
ಆಹ್ಹ್ ಪಿ ಎಸ್ ಐ.
ಇಲ್ಲಾಪ್ಪ ಇಲ್ಲಿ ಕೋಚಿಂಗ್ ನಾನೇ
ಕಾಂತ್ ಮಾಡಕೈತೆ ಓದಕೈತೆ.
ಹ್ಮ್ ಹ್ಮ್ ಆನ್ಲೈನ್ ಕೋಚಿಂಗ್ ಇಲೇ ರೂಮಲೇ ಕ್ಲಾಸ್.
ಹಾ
ಹಾ ಹಾ ಅಂದ್ರೆ ಹಾ
ಓದ್ಬೇಕು
ಓದ್ಬೇಕಾನಲ್ಲೇ
ಹ್ಮ
ಹ್ಮ್ ಹ್ಮ್
ಇಂಡಿಯನ್ ಪ್ರೊಬೋ ಬರ್ ಸಬ ಸಲ್ಲ
ನಮ್ದ ಏನಿಲ್ಲಪ್ಪಾ ಸುಮ್ನೆ ನಾನು ಇದತದೆ ಕಾಲೇಜ್ ಮಾಡಿನಿ ಕಾಲೇಜ್ ರೆಗ್ಯುಲರ್ ಹೋಗೋದು ಮತ್ತೆ ಎರಡು ಗಂಟೆಗೆ ಬರೋದು ಒಂದು ಎರಡು ತಾಸು ರೆಸ್ಟ್ ಮಾಡೋದು ಮತ್ತೆ ಚೆಂಜಕ್ಕೆ ಆಡ್ತಾ ಆಡ್ತೀವಿ ಸ್ಪೋರ್ಟ್ಸ ವಾಲಿಬಾಲ್ ಆಟಾಡಿ ಮತ್ತೆ ಚಂದಿಕ ಟೀ ಕೊಡ್ತಾರ ಪಿಜಲಿ
ಹ್ಮ್
ಈಲಿಟ್ಟಿ ಪಡ್ದ ಮತ್ತೆ ಸ್ಟಡಿ ಮಾಡೋದು
ಹ್ಮ್
ಅಂದ್ರೆ ನಾನು ನೀಟ್ ನೀಟ್ ಕ್ರ್ಯಾಕ್ ಮಾಡಕಂತ ಮಾಡಿನ್ ಮುಂದೆ ಎಂ ಬಿ ಬಿ ಎಸ್ ಓದಿ ಡಾಕ್ಟರ್ ಆಗ್ಬೇಕಂತ
ಹ್ಮ್
ಅದೊಂದು ದೊಡ್ಡ ಕನಸಾಗಿದೆ
ಹ್ಮ್
ಹ್ಮ್
ಮೊದಲ್ ನರ್ಸಿಗ್ ಮಾಡ್ತಿದ್ದಿಲ್ಲಾ
ಅದು ನರ್ಸಿಂಗ್ ಈ ಶ್ಯಾಲ್ರಿ ಚೆನ್ನಾಗಿಲ್ಲಪ್ಪಾ ಅಂತೇಳಿ ಮನ್ಯಾಗ ಬೈದ್ರು ಒಂದು್ ಮೂರ್ ತಿಂಗಳು ಮಾಡಿದ್ದೆ
ಹಾ
ಒಳ್ಳೆ ಲಾಂಗ್ ಟರ್ಮ್ ಮಾಡಂತ ಇದ್ ಮಾಡಿದರು
ಹ್ಮ್
ಹ್ಮ್
ಯೇಂಗ ಕೆಲ್ಸ ಮಾಡ್ಕೊತಗೋತಾ ಈಗ
ಹೂ ಹಂಗೆ ಇದು ಪಾರ್ಟ್ ಟೈಮ್ ಜಾಬ್ ಮಾಡ್ತೇನೀ
ಹಾ ಏನ್ ಮಾಡೋದು ಪಾರ್ಟ್ ಟೈಮ್ ಜಾಬ್
ಪಾರ್ಟ್ ಟೈಮ್ ಮೆಡಿಕಲ್ಲ್ಲಿ ವರ್ಕ್ ಮಾಡತ ಹಂಗೆ
ಹೂ
ಹೂ ಏನಾರ ಮಾಡೋಕಲ್ಲ ಹಾ
ಊರಿಗೆ ಹೋಗಲ್ಲ
ಊರಿಗೆ ಹೋಗ್ಬೇಕು ಈಗ ಎಲೆಕ್ಷನ್ ಬಂತದಲ್ಲ ಗ್ರಾಮ ಪಂಚಾಯ್ತಿ
ಹೂ
ಹಾ ಎಲೆಕ್ಷನ್ ಬಂದು ಓಟ್ ಹಾಕಿ ಮತ್ತೆ ಸ್ಟಡಿ ಮಾಡೋಕ್ಕೆ ಬಂದು
ಒಟ್ರಾಡಿ ಐತ ನಿಂದು
ವೋಟರ್ ರೈಡ್ ಮಾಡ್ಸ್ಯಾರ ಮನೇಲಿ ಅವಾಗ ಹಾಕ್ಯಾರ ನಮ್ದ್ ಏಟೀನ್ ಏಜ್ ಆಗಾನ ಮಾಡ್ಸ್ಯಾರ ಫಸ್ಟ್ ಟೈಮ್ ನಾವು ಓಟ್ ಹಾಕೋದು ಇಿವಾಗ
ಹೂ
ಹೂ
ಒಂದ್ಿನ ಊಟ ವಾಟರ್ ಐಡಿ ನೆ ಬಂದಿಲ್ಲ
ಯಾಕೆ ಕೇಳ್ಬೇಕಿಲ್ಲ ಅಲ್ಲಿ ಅವ್ರಿಗೆ
ಹಾಕಿನಿ ಅವ್ರು ಬಂದ ಇಲ್ಲ ಕೊಟ್ಟೇ ಇಲ್ಲ
ಹಂಗ ನೋಡಿ ಕಾರ್ಯಕರ್ತರಿಗೆ ನೀ ಕೇಳ್ಬೇಕಪ್ಪ ಅವಾಗಾಗ
ಹೂ
ಹೂ ಇಲ್ಲಕಂದ್ರ ಪಂಚಾಯ್ತಿಗ ಹೋಗಿ ಕೇಳಬೇಕು ಹೋಗಿ ಯರ್ನನ ಅಧ್ಯಕ್ಷನಂಗ
ಹೇಳು ಅರ್ಜವರ ಪಡೋ ಕಾರ
ಹೂ ಅರ್ಜಿ ಕೊಡಬೇಕು
ಹೂ
ಹಾ
ಏನ್ೇನ್ ಕೊಡಬಬ್ರರು
ಏನಿಲ್ಲ ಒಂದ್ ಲೆಟರ್ ಬರಿಬೇಕ ನಮ್ದು ವೋಟರ್ ಐ ಡಿ ಬಂದಿಲ್ಲ ಇದಕ್ಕಿನ್ ನಾವು ಓಟ ಆಾಕಲ್ಲ ಹರತೆೆ ಆಗುದಿಲ್ಲ ಅದಕ್ಕಾಗಿ ಒಂದು ಮತ್ತೆ ಎಮ್ ಎಲ್ ಎ ಒಂದು ಕೋಟಿನಿಂದ ಅವರು ಇದಾಗುತ್ತಾರ ಅಂತೇಳಿ
ಹಾ
ಹೂ
ಅಷ್ಟೇನಾ
ನಿಮ್ ಕಡೆ ಎಮ್ ಎಲ್ ಎ ಯಾರು ಚೆನ್ನಾಗ ಇದ್ನ ಮಾಡ್ತಾರ ವರ್ಕ್
ಹೂ
ಹೂ ಹೂ ಏನೇನ್ ವರ್ಕ್ ಮಾಡ ಆ
ಎಲ್ಲಿ ಪೋಸ್ಟ್ ಆಫೀಸ್ ಬರುತ್ತಾ ಅದು
ಹೂ ಪೋಸ್ಟ್ ಆಫೀಸಿಗೆ ಬರ್ತಾ
ಇಲ್ಲ ಅಗ್ರ ನೋಡ ತಂದು ಕೊಡ್ತಾರ
ಹಂಗ ನಡೋ್ರನ್ನ ಕೊಡ್ತಾರ ಪೋಸ್ಟ್ ಆಫೀಸಗ ಅಂದ್ರೆ ಪೋಸ್ಟ್ ಆಫೀಸಿಗೆ ಬರ್ತಾರ ಯಾವ್ದ ನೀವು ಹೂ ಎಲ್ಲ ಡಿಜಿ ಲಾಕರ್ ಅಂತ ಬಂದದ ಡಿಜಿ ಲಾಕರ್ ಅಲ್ಲೇ ತಗಿದ್ರೆ ಅತ್ತೆ ಪೋನಲೆ ಬರ್ತ್
ಹಾ
ಹ್ಮ್ ಎಲ್ಲಾ ವ್ಯವಸ್ಥೆ ಗೌರ್ಮೆಂಟ್ ಎಲ್ಲಾ ಸೌಲಭ್ಯನೂ ಕೊಟ್ಟದೆ ಇವಾಗ
ಹ್ಮ
ಹ್ಮ್
ನಾನು ಬೈಕ್ ತಗೋಂಡೆ ಪ್ರಭು
ಬೈಕ್ ತಗೋಂದಿ ಎಟ್ ಕೊಟ್ಟಪ್ಪಾ ವೀರು
ಒಂದವರೆ ಲಕ್ಷ ಕೊಡಿದ್ದೀರಿ
ಒಂದೂವರೆ ಲಕ್ಷ ಏನು ಡೌನ್ ಪೇಮೆಂಟಾ
ಹಾ
ಹ ಹಾ ಎಷ್ಟು ಮಂತ್ಲಿ ಎಷ್ಟು ಕಡಿತಿ
ಮತ್ತೆ ಐದ ಸಾವಿರ ಎರಡ್ನೂರ ಐವತ್ತು
ಹಾ ಹಾ ಐದ್ ಸಾವಿರದ ಏರಡನೂಯವತ್ತು ಈಗ ನನ್ಗ ವಾರಕ್ಕೆ ಒಂದು ಮಿನಿಮಮ್ ನಾಲ್ಕರ್ನ ಮಾಡ್ತಯ ಎಲ್ಲಾ ಕರೆಕ್ಟಾಗಿ ನೀನು
ಹಾ ವಾರಕ್ಕೆ ಹ ಎಲ್ಲಾ ಕೊರ್ಸ್ತದೆ
ಅಂದ್ರೆ ನೀನು ತಿಂಗಳಿಗ ಒಂದು ದೊಡ್ಡ ಈಗ ಎರಡ್ ವರ್ಷದ ಮುಗಿಯದ್ರಾಗ ಒಂದ್ ವರ್ಷಗ ಮುಗಿಯ ಟ್ಟ ಮಾಡ್ಬೇಕಿಲ್ಲ ಪೇಮೆಂಟ್ ಡೌನ್ ಪೇಮೆಂಟಲ್ಲಿ ಲೋನ್ ಏನು ಅದ ತಿಂಗಳಿಗೆ ಹ ಮನಿ ಫ್ಯಾಮಿಲಿಗೆ ಒಂದಟ್ ಆಗ್ತೇನಾ
ಹ್ಮ
ಹ್ಮ್ ಹ್ಮ್
ಇ ಕಡೆ ಗಾಡಿ ಗಾಡಿ ರತನಾ ಬನ ಹೋಗತದ
ಹ್ಮ್ ಹ್ಮ್
ಮತ್ತೆ ಇನ್ನೊಂದಂದು ಪಿಜಿನು ಕಟ್ಬೇಕಲ್ಲ
ಹಾ ಪಿ ಜಿ ಎಷ್ಟು ನಾಲ್ಕು ಸಾವಿರ ಅಂದಿಲಾ ಹ್ಮ್ ಮತ್ತೆ ನಿನಗೆ ಖರ್ಚಿ ಒಂದ ಎರಡ್ ಸಾವಿರ ಬೇಕೇ ಬೇಕ ಆ ಕಡೆ ಈ ಕಡೆ ಏದಾರು ಹೊರಗಡೆ ಊಟಾ ನಂಗೆ ವಾರವಾರ ಎಲ್ಲಯಾರ
ಹಾ ವಾರ ಇಲ್ಲಾ ತಿಂಗಳಿಗೋಮೆ ಹೋಕಿನಿ
ಹ್ಮ್ ಹ್ಮ್
ಹ್ಮ್
ಬೆಂಗ್ಳೂರಲ್ಲಿ ಪ್ಲೇಸು ಬಾರಿ ಅವ ಅಂತ ಯಾವ ಟ್ರಿಪ್ಪಿಗೆ ಬರೋಕಂತ ಮಾಡಿದ್ದೀವಿ
ಹಾ ನನಗೂ ಗೊತ್ತಿಲ್ಲಾ ನಮ ಫ್ರೆಂಡ್ ಫೆಶ್ನ್ ಗೊತ್ತು
ಹಾ ಹಾ
ಅವನೇ ಕರ್ಕೊಂಡ್ ಹೋಗ್ತಾನ ಅವನ ಜೊತೆ ಹೋಗ್ಬೇಕು
ಹ್ಮ್ ಹ್ಮ್ ನೆಕ್ಸ್ಟ್ ನೋಡ್ಕನ್ ಬರಿ ನಾನು ಬರ್ತೇನೆ ಇನ್ನೊಂದ ವಾರಕ ಆ ಕಡೆ
ಹ
ಹ್ಮ್ ಹೋದ್ರಯ್ತ ಎಲ್ಲರೂ ಸೇರಿ ಮತ್ತೆ ಆ ಬಸು ಏನ ಕಾರ್ ತೋಂದನಂತ ಅವನ್ ಕಾರ್ ತಗಂದು ಗೋವಾ ಟ್ರಿಪ್ಗೆ ಹೋದ್ರಐತೆ ಅಂತ ನಾವು ಪ್ಲಾನ್ ಮಾಡಿದ್ರು ಆ ಬಸು ಏನಂತಾನ ನಂದು ಇನ್ನ್ ಲೈಸೆನ್ಸ್ ಇಲ್ಲಪ್ಪ ಗಾಡಿ ಕಾರ್ ದು ಲೈಸೆನ್ ಲೈಸೆನ್ಸ್ ತಗಸಿಲ್ಲ ತಗ್ಸಿದ ನಂತರ ಹೋಗುಮ ಅಂತ ಅಂತಾರ ಅದಿರ್ ಲೈಸೆನ್ಸ್ ಎಲ ಹೋಗಕ್ ಬರಲ್ಲ
ಹ್ಮ್ ಬರಲ್ಲ
ಬರಲ್ಲ
ಮತ್ತೆ ಹಡ್ದದ್ರ ಪೊಲೀಸರು
ಪೊಲೀಸರು ಹಿಡೀತಾರಾ
ಹ್ಮ್
ಹ್ಮ್ ಹ್ಮ್ ಹ್ಮ್ ನನ್ ರೈಡರ್ ಬೈಕ್ ಹ್ಮ್ ನಿದ ನೀನ್ ಹೆಸಲಿ ಮಾಡಿತ್ತು ಒಂದೆ ನಿಮ್ಮ್ ಮನ ಫ್ಯಾಮಿಲಿ ಯಾರು ನಿಮ್ಮ್ ಅಣ್ಣ
ನಾಾನ ಬ್ರೆಂಡ ಅಲ ತರಿ
ಹ್ಮ್ ಹ್ಮ್
ಬಸ ರೆಡಿ
ಬಸಸಿಲ್ಲ ತುಡಂಡನು
ಹ್ಮ
ಹ್ಮ್ ಹ್ಮ್ ಹಾ ಸರಿ ಹ ನಾಳೆ ಮಾಡ ನಾಳೆ ಮಾಡಣ
ಹೌಕ